ಹಲ ಯಾಕ ಮಾಡಾಗಿ ತನ್ ಮನಿಗ್ ಬಂದಲ್ಲ
ಸೊ ಮಳಿ ಹಂದಂಗಯ್ತು ಎತ್ತಗೆತ್ತು ಬಿಟ್ಟು ಬಂದ ರೈತ ಬಂದೆ
ಹ್ಮ್ ನಿಂತನ್ ಮಳಿ
ಯಾವ ಬರ್ಲಿಲ್ಲ ಸುಮ್ ಯಾವು ಒಬ್ಬರಿ ಬಂದಂಗ ಆಯ್ತು ನಿನ್ಲ್ಲ
ಬರದ ಬರ ಬರದನಲ್ಲ ಸ್ವಲ್ಪ ಹೇಳತ್ತದ ನಿನಗದ ಬರ ಹ ಅವ ಬರಕತ್ತ ನೋಡಿ ಸದ್ದ ಅಂತ ಅಂದ ಸ್ವಲ್ಪ ಸ್ವಲ್ಪ ನೀ ಅಗಡೆ ಎಂದಲ್ಲ ಅದ್ ಅಂದ ಶೀಲಕ್ಕೆ ಬಂದದ ಅದ ಬರಕತನ ಅಂತ ತೋರ್ಸತ್ತದದ್ ಬರತನ ಬರ್ತನ್ ಬರ್ತನಿ ಅಂತ ತೋರ್ಸತ್ತದ್ ಆ ಸೀದಾ ಧಾರವಾಡ ಲಷನ್ ತಗೊಂಡ ್
ನೋಡ್ತ್ ನೋ ನಾನ್ ಟು ಮಾ ತಡ ಕೊ
ನೋಡಿ ಆರ್ಡ್ ದಿವಸದಾಗ ಬರುತ್ ನೋಡ ಮಳಿ ಮತ್ತ ಮೂರಾಯತಿ ಮಾತ್ರ
ಹಾ ಹ್ಮ ಮನೆಗೋಗ ಹೊಡ್ತ ಮ.
ಈ ಮತ್ತೋಲ್ಕಂಟಿಗ.
ಹ್ಮ.
ಮತ್ತೆದ ಕೋಳಿಗೆ.
ಜನಪಿನ ಬರ್ತಾವ ಮೋಟ್ರರ್ ಚಲೋ ಅ ನೋಡಬೇಕಕ್ಲ ಏನ್ ಬರ್ತ ಏನ್ ಮಾಡ್ತಾರ.
ಬಂತಂದ್ರೆ ಇನ್ನೊಂದ್ ಎರಡು.
ಇಟ್ಟು ಮುಟ್ಟಟ್ಟ. ಯು.
ಇಟ್ಟು ಇನ್ನು ಮುಟ್ಟಿಲ್ಲ ಒಂದ್ಸಲಲು ಮುಟ್ಟಿಲ್ಲ ಮುಂಜೆ ಲಸನ ಇಟ್ಟು.
ಮುಂಜೇಲಿ ಮುಟ್ಟೆವ ನಾಕು ಸಾಲಲ್ ಮುಟ್ಟಾವ. ನಾನಾಕ್ ಸಾರಿ ಕಡ್ದ ಇಟ್ಟೀನಿ. ಅವ ಮುಟ್ಟಕ ಮುಟ್ಟಬೇಕಲ್ಲ.
ಹ್ಮ್.
ಆಯ್ತು ಈಗ ಮಾಡಿ ಎಸ ಫೋನ್ ಚಾರ್ಜ್ ಇಟ್ಕೊಂಡವು. ಒಂದಐವತ್ತು ಪರ್ಸೆಂಟ್ ಆಯ್ತು. ಆಯ್ತತ್ ಸಂಜೆ ತಾನ ನಡೀತ ಆರ್ತಾನ. ಕೃತ್ಯಬಂದ. ಹ್ಮ್. ಹ ಬರು
ತಿಳಿದದ್ದೇನೆ ಈ ಐದ್ತ ೈಮ ಇಗ.
ಹ ಆರುಲ್ಲ ಏಳು.
ಹೋಳಕ ಕತ್ಲು ಕತ್ಲು ಜಲ್ದಿ ಆತದ ನಲ್ಲಿ.
ಇಲ್ಲ ಏಳು ಏಳ್ ಕತ್ತ.
ಈಗ ಹೊಂಟ ಏನ್ ನಡ್ಕೊಂತೀ. ಒಲಕ್ಕ.
ಒಂಟಿನ ಆಯ್ತು ಬಂದ ಎಲ್ಲ ಒಂಟ್ರ ಆಯ್ತು. ಸಂಜೆ ಬಂದೆ.
ಅಷ್ಟ ಜಲ್ದಿಯ.
ಮತ್ತ ಹ.
ಎಲ್ಲೂ ಅಲ್ಲ ಈಗಿನ ಚಾರ್ಜ್ಗಿಟ್ಟಿನಂತ. ಬ ಅ ಅದ ಬಷು ಬಂದ.
ಊಟ ಮಾಡಿ ಒಂಟಿನ ಪ ಅಂದೆ ನಾನ.
ಚಾರ್ಜ್ ಇಟ್ಟು ಫೋನ್ ಹಚ್ಚಿದ ಎತ್ತಲಿಲ್ಲ ಮತ್ತೆ.
ಅದ್ ಕಿಸ್ತೇಗಿತ್ತು ಅದು ನೋಡಿಲ್ಲದ ಸೈಲೆಂಟ್ ಮಾಡಿ ಇಟ್ಟಿದ್ದೆ ನಂದು. ಕವರ್ ಹೋಗ್ಯದಲ್ಲ.
ವರ್ ವರ್ ಹೋಗ್ಯದಾನ
ಹೋಗ್ಯದ ಅದು ಸಿಗೋಲು ಶಾಪ್ರಾಗ
ಯಾಕ ನಿನ್ ನಿನ್ ಫೋನಿಿಗೆ ಸಿಗವಲ್ತೆ
ಹ್ಮ ಕವರ್ ಸಿಗಲಾಗ್ಯದ ಅದಕ್ಕೆ ಅ ವೈಬ್ರೇಟ್ ಆಗಿ ಬಳತ ಅಂತ ಹೇಳಗೆ ಸಿ ಫೋನ್ ಬಂತಂದ್ರೆ ರಿಂಗ್ ಯತಂತ ಇಟ್ಟಗ ಟವ ಮ ಆಿ ಟ್ರಿಪ್ನೆ ಎಲ್ಲ ಬುಳ್ಳತದ ಅದಕ್ಕೆ ಸೈಲೆಂಟ್ ಮಾಡಿಗಸಿ ಎಲ್ಲ ತು ಪ್ರ ತೆಗ್ದಿಟ್ಟಿದ್ದೆ ಈ ಒಂಟ ದ ಇಲಿ ಸೊಪ್ಸಾಗಿಿ ಬರೋದು ಫೋನ್ ತೆಗದ ಸುಮ್ಮ್ ರೀಲ್ಸ್ ಹೆಚ್ಚ ಅಂತ ಹೋದ್ರೈತಂತೆ
ಹ್ಮ್
ಹಚ್ಚಿದ ಬಂತಲ್ಲ ಅದಕ್ಕೆೇಳ್ತಿದೆ
ಹ್ಮ್ ನಾನ್ ಇಷ್ಟದಾಗ ಚೋಟಾಗ ಹಚ್ಚಿದ್ದೆ ನಮ ಪಪ್ಪ ಬಂದ್ರಂತ ಪೂನ್ ಹಚ್ಚಿದಾಗ ಅಲೋ ಆಯ್ತ ಆಯ್ತು ಆಯ್ತು ಆಮೇಲೆ ಆಮೇಲೆಷ್ಟನೆಂದ ಇಟ್ಟ ಮತ್ತ ಈಗ ಬೌತ್ತ
ಹ್ಮ್ ಹ್ಮ್ ಹ್ಮ್ ಚೊಲ್ಟಬ
ಈಗ ಈ ಇನ್ನೊಂದು ಐದ್ ಇರ್ತ ಆ ನೋಡ ಇದದ್ರದಾಗ ನಿಂದೊಂದ್ದನಾಕ ಆತವ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಇಪ್ಪತ್ ಸನಕ
ಹ್ಮ್ ಹ್ಮ್
ಆಯ್ತ್ ಮುಗಸೆ ಬಿಡ್ತಿವತ್ತು ನನಗನ್ಸಪಟ್ಟಿಗೆ ಅದ
ಖಾಲಿ ಕುಂತೀನಿ ಏನ್ ಮಾಡ್ತೀವಿ ಬೇಸ್ರಾಯ್ಬಿಟ್ಟವ
ಅದೇ ಮತ್ ಮುಗಿಸಿ ಮುಗಸ ಬಿಡ್ತ ಆಯ್ತು
ನೀನನ್ ಹಚ್ತಿದಿಲ್ಲಾ ಮೊನೆ ಚೋಟಗ ಏನ್ ಅಂದ ಅಂತಲ್ಲಿ ಹಚ್ಚಿಲ್ ನಮಗ ಅಂತ ಅಂದ ಅಂತ ಅಂದಂತ ಹಂಗಲ್ಲ ಫೋನ್ ಹಚ್ಚವಲ್ಲ ನೋಡ ಹೇಳ ಅಂತ ಅಂದ ಅಂತ
ಹಾ ವಿಕಾನ ಮಾಡಕ ಕುಂತಾ ಅಂತಂದ
ಹ್ಮ್
ಹ ಅಚ್ಚೆ ಎಲ್ಲ ಹತ್ಸವ ಯಾಕ ಮಗ ಬಲಟೆ ಅಚ್ಚೆ ಎಲ್ಲ ನೋಡಂದೆ ಹ ಅದಕ್ಕೆ ಅಂದಾನ
ನನಾಗ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಚೋಟ ಏನಂದ ಸಾವಿ ರಪ ಪ್ರಸೆಸಿಂಗ್ ದ ಕದಾಂದ ಬ ಬಿಟ್ಟು ಲ ಅಬಬ ತಂದ ಕಷಂದ ಮದ ಎ್ದ ಬಿಡ್ತನನಗೆ ಯಾಕಂತ ಸುಮಮ್ಮನೆ ಯಾಕ್ ಹಂದು ಹೆಂಗಿದ್ರೆ ಎಕ್ಸಾಮ್ ಮುಗ್ವಾ ಎಕ್ಸಾಮ್ ಇದ್ವಲ್ಲ ಸ್ವಲ್ಪ ಸುಮ್ನೆ ಅ ತರಂತ ಹೋದ ಯಾಕ ಕಿರಿಕಿರಿ ಅಂತಂದು ಹಚ್ಚಿಲ್ಲಾ ಇಲ್ಲ ಹಚ್ ಬಿಡ್ತಿದ್ದೆ ಈಗ ಎಕ್ಸಾಮ್ ಮುಗದಾವ ಆರಾಮ ಕಾಲಿನ ಕುೂತಿನ್ ಮುಂಜ ಏನು ಆರಾಮ್ ಆರು ಹ ನೋಡ ನೀವ ಮಾಡ್ಲಿ ಸೋಮ ಬ್ಯಾಸ್ರಾಗ ಅದಕ ಸುಮ್ ಕುತಿಣಿ ನೀನ್ ಹೊಲ್ದಾಗನ್ ಹೊಲ್ದಾಗ ನಂತಿ ಮತ್ತೆ ಕೂಡ ಹೊಲ್ದಾಗಿ ಇರ್ತಾನ
ಅಲ್ಲ ನೀ ಬರೋದ ಟಕ್ಕೆ ಎಷ್ಟು ಕುಡ್ತ ಪಸಿ
ನಾ ಎಂಟುವರೆ ನೋಡ ಎಂಟವರಿಗೆ ಬಸ್ಸಿಗೆ ಎಬ್ ಕೂಡ್ತೀನಿ ಅವರು ಹ್ಮ್ ಅವರೆಲ್ಲಾ ಮಾಡಿದ ಏಳೋವರು ಇಲ್ಲ ಹಾಸ್ಟಲ್ ಬಿ ನಿಲ್ಲಿಂದ ಎಲ್ಲ ಬಡ್ ಟಟ್ ಹಾಕೊಂಡ್ ಗಿಶಂದು ಹಾಸ್ಟಲ್ ಬಿಟ್ಟನ ಅಂದ್ರ ಬಸ ಬಂದು ನಿಂತಿರ್ತದ ಅಲ್ಲಿ ಹೋಗಿ ಬ ನಂಬರ್ ಕಿಸ್ ನಂಬರ್ ನೋಡಿ ಹೆಬ್ಬಟ್ಟಿಗೆ ಎಂಟ ಆಗತ್ತ ಎಂಟವರಿಗೆ ಅಷ್ಟಿಗೆ ಕುಂತ ಕೊಡಲ್ಲ ಬಸ್ ಸಿಗೆ ಸಿತಾ ಹಷಂದ ಆಫೋಚೋ ನೈಟ್ ಚೋಟಾಗಗ ಒಂದ್ ಸರಿ ಕಾಲ್ ಮಾಡ್ತನಿ ಮ ಯಾಕಂದ್ರೆ ಊಟ ಮಾಡಿ ಹೊರ ಬರ್ತಾನಲ್ಲಾ ಸುಮ್ಮ್ ಒಬ್ಬನೇ ಆಕಡೆ ಈ ಕಡೆ ಕೇಳ್ತಾನ ಅವ್ರ್ದಸ್ತ ಹ ಬಲ್ಯದ ಹೋಗೋದ ಸುಮ್ ನಾಚತೀನಿ
ಹ್ಮ್
ಹ ಜೋಡಿ ಮಾ ಒಂದ ಆತ್ನ ಅವ ಮಾತಾಡ್ತಾನ ಆಯ್ತ್ ನೀನ್ ನೋಡಮ ರಾತ್ರಿಗಏನ ನೋಡಮಂತ
ರಾತ್ರಿ ಇರಲ್ಲ ಹೊರ ಅದೇ ಏಳುವರೆಗ ಹಂಗ ಹೊರಗ ಇರುತ್ತ ನಿ ಇದ್ರ ಎಂಟ್ರ ತಾನ ಇಲ್ಲಾಂದ್ರ ಇಲ್ಲ
ಹ್ಮ ಮೇಡ ಮಿಸ್ ಕಲ್ ನಾ ಹಚ್ತೀನ ಅಂತ ಇದ್ದಿ ಚಲೋ ಇಲ್ಲಾಂದ್ರೆ ಆಯ್ತ್ ಮೇಡ
ಹ್ಮ
ಉಕ್ಕಂದು ಬಿಡ
ಇವತ್ತಗನಕಟಾಸ್ಕ ಮುಗಿತವ ನೀನು ಆಯ್ತ ಅದು ಕಂಪ್ಲೀಟ ಆತವ
ತ್ತದ
ಹ್ಮ ಹ್ಮ ಇ ಹತ್ತೈಲ್ಲಿ ಬರ್ತಾವ ಇನ್ನೊ ಒಂದ್ ಐದು ಬರ್ತಾವ ಅಷ್ಟೇ
ಹಣ ಮಟೂರ್
ಚೋಟಿಯಂದ ಇಪ್ಪತ್ನಾಲ್ಕಂದ ಇಪ್ಪತ್ತು ಇದಕ್ಕೆ ನಿಂತಂತದಂತ
ಅವಂದು ಮತ್ತ ಸ್ವಲ್ಪ ಬೇರೆ ಒಳಗ ಇದ ಮಾತಾಡ್ಯನ ಅದ್ರ ಚೆಲಕ್ ಆಗ್ಯದದು
ಅವೆಲ್ಲ ಹಿಡ್ದೇ ತೋರ್ಸ್ತದು
ನೋಡಮ್ ಏಟ್ ಹ ಅ ನಿಂದ್ರ ನಿಂದ್ರಲಿ ಮ ಏನ್ ಮಾಡ್ತವಿ ಒಂದೇ ದಿವ್ಸ ಮಾಡಂದ ಚಲೋಲಿ
ಷ
ಗಂತ ಹದು ಇನ್ನೊಂದ ಅಲ್ಲ ಇನ್ನೊಂದ್ ನಂಬರ್ ಓಪನ್ ಮಾಡೇ ನವ ಹಾ
ಚೋಟನ
ಹ್ಮ್ ಇನ್ನೊಂದ್ ನಂಬರ್ಲಿ ಚಲ ಮಾಡ್ಲತನ್ ಅದಕ್ ಇವತ್ ಬರ್ತದಂತ ಅದಲ್ಲ ಹಚ್ತನ್
ಹ್ಮ್ ಹ್ಮ್
ಆ ಫೋನ್ಲಿ ಹಚ್ತಾನಿ ಮತ್ತ ಹೆಂಗಿದ್ರ ಊರಾಗಿರುತ್ತನ್ನು ಆಯ್ತು ಚಂದಾಗ ಮಾತಾಡದುಂಬಡಿ
ಹ್ಮ ಚೆಲೋ ಇತ್ತು ಇವ್ರಿ
ಹ್ಮ್
ಆ
ಹ್ಮ್ ಮತ್ತ ಏನ್ ಮಾಡ್ತಿ ಊರಾಗಿರ್ತೇನಲ್ಲ
ಹ ಹ್ಮ್
ಆ ಸಡ್ ಸುಮ್ಮ್ ಕೊಲ್ಪದಲ
ಹ್ಮ್
ಇ ಮಾತಾಡ್ಕೊಂಡ ಕುತ್ತು ಬಿಡೋದಂಚೂಡಿ
ನೀ ಮಣ್ಣ್ಯರ್ ತನ್ ಹೋಗುವ
ಎಂಟನೂರ್ ಇತ್ತಂತ ಬರಿ ಪ್ರೊಸೆಸಿಂಗ್ ನೀನ್ ಏ ಎಷ್ಟ ಬಂದಿರ್ಬೇಕಕ್ ನೋಡಂತ ಏನ ಅಂದ ಅಂತ ನೀನ್ ತೆಗದ್ ನೋಡಿನಂತ ಒಂದ್ ಸಾವಿರದ ಎಂಟನೂರ್ ತೋರಿಸಸ್್ತಂತ ಅಂದಪ್ಪ
ಅದೇ
ಹ್ಮ್ ಬಂದೂರೊಕ್ಕೆ ಎಲ್ಲ ತಿನ್ಕೊಂತು ಉಂಟ ನಾವ ಹಿಂಗೆ
ತ್ತಾ
ಅದೇಡು ಅಂದ್ರೆ ಇಟ್ಕೋದಿಲ್ಲೋಡ
ಇಷ್ಟು ಕಕನ್ಕ ಅದು ಇಟ್ಕೊಂಡು ತೋ ಬ ಪಾ ಅದೇ ತಗೊಂಡ್ರು ವಾಚು ಏನಾದ್ರು ಬೇಕಾ? ತಗೋದಲ್ಲ ಮನ್ಯಗ್ ಕೇಳಾರ್ದಂಗ ಮ ಅದು ಬಿಟ್ರೆ ಏನ್ ಮಾಡ್ತ ನಾವ್ ತಗೊಂಡ್ರ ಏನ್ ಮಾಡ್ತೇವೆ
ಆಯ್ತ್ ನಾನ್ ನಾಳೆ ಬಂದ ಅಂದ್ರೆ ಶೇಷತು ಪಾಯ ಹೊನ್ನ ರೂಪಾಯ ಖರ್ಚು
ಅದೇ ಮಾಮಾ ಅದ ಅಲ್ಲ ಮನಯಾಗ ರೊಕ್ಕ ಕೊಡಲ್ಲ ಸುಮ್ ಖರ್ಚಿಗ ಆತವಂತೆ ಮಾಡಿದಂಗಿಲ್ಲ ಅದು ಮತ್ತ
ಹಟಾಕ್ ಅಂದ್ರೆ ಸ್ವಲ್ಪ ಇಟ್ಟುಕೋದು ಬೇರೆ ಯತ್ತ ಸ್ವಲ್ಪ ದ ಇಟ್ಟಕೊಂಡ ಮುಟ್ಟಿನ್ ಯಾವಲ್ಲ
ಹ್ಮ್ ಆತ್ ಬಂದೆ
ಒಲ್ದಾಗಿ ಎಷ್ಟು ಸಮೀಪದ ಅಲ್ಲವಲ್ಲ ನಿಮ್ಮ ಇಲ್ಲಿ ನ ನಗಣ ಬತ ನ
ಇಲ್ಲ ಏಟ ನಾಗಣ್ ಬೈಕ್ ಮ್ಯಾಗ ಬರ್ತೀವಿ
ಹಾ
ಬಸ್ ಸ್ಟ್ಯಾಂಡ್ಲಂದ ನಮ್ಮ ಮನೆಗೇಟ್ ಹತ್ತಿದ
ಹ್ಮ್
ನಾಗವಣ್ ಬಲಿಂದ ಮಲ್ಕ ಆತದ ನೋಡ
ಅಂದ್ರ ನಾ ಆಡೆ ಫೋನ್ ಹಚ್ಚಿದಾಗ ಇಲ್ಲಿತ್ ಹೇಳನೇನ
ನೀ ಯಾವಳ ಫೋನ್ ಮಾಡಸಿದಾಗ ನ ಬತಾ ಆಟಿದ್ದಿ ಯಾವಳ ಬೆಲ್ ಬಂದಿದ್ದೆ
ಅಂದ್ರ ಹಳ್ಳದ್ಮೇಲೆಸಂದು ಹೋಗ್ಯಾನ
ನಾಗಣ ಬೈದ ಆಟದದು ಒಂದ್ ಹಳ್ಳತ್ ನಮ ಮತ್ತ
ನಾಗಣ ಬೈಕ್ ಇಲ್ಲ ಅಲ್ಲ ತೆಗ್ಗ
ಹ್ಮ್
ಅಲ್ಲಿ ಏನ ಮ ಚುಳಿ ಬಂದಂತೆ ಇರು ಕರೆ ಬಂದಿತ್ತ ಹ
ಇಲ್ಲ ನೀ ಎಲ್ಲಿ ಹೇಳಯ್ತ
ಅದೇ ಪಿಂಟುನವರ ಎಲ್ಲ ಐತಲ್ಲ ಇಲ್ಲಿ
ಹ್ಮ್ ಅದೇ ಅದೇ ನೋಡಪ್ಪಾ
ಹ್ಮ್ ಇದು ಬಂದಿನ ಎಲ್ಲ ತಿಗೇಡಿಲ್ಲಲ್ಲಿ ಅಲ್ಲಿ ಐದ್ ರೂಪಾಯಿ ಹೊಲ ಅದ ನಮ್ಮ ನಮ್ಮ ಮುಚ್ಚಿಯವರದು ಅಲ್ಲ ನಮ್ಮ ಮನೆ ನೋಡ್ದ ಯಾರ ರಿಲೇಶನ್ ದೊಡ್ದಡ್ತ ಒಲ ಐತೆ ಅಲ್ಲಿ
ಕನ್ಧಂದೆ ಆದ
ಅದೇ ಮ
ನಿಮ್ಮ ಅಣ್ಣೊಂದ ಅ ನಿಮ್ಮ ಮಣ್ಣೊಂದ ಆತ ಇ್ಣ ಹ ಅ ಮಗ ಅನಲ್ಲ ಅವ್ರದ ಆದ ಹತ್ತ ಎಕರೆನಾದ ವಕೀಲ್ ಸಾಬಂದ ಒಯ್ತ ಅವ್ರಿಬ್ಬರು ಹ್ಮ್ ಅವ್ರಿಬ್ಬರು ಇಲ್ಲೇ ಅವ ಅಷ್ಟೆ
ಹ್ಮ್
ಇಲ್ಲಾವ ಮತ್ತೆ ಯಾರಗರ್ಬೇಕ
ಎರ್ಯಾಗೈತು ಅದ್ ಇ ಇತ್ತು ಅಲ್ಲಿ ಎರ್ಯಾಗೈತ್ ಬಿಡು ಇದು ಹೊಲ್ಲಾ ಯಾವರು ಮಾಡ್ತಾರ ಏನ್ ಬೇರಾರ ಕೊಟ್ರ ಲಲೀಸಿಗೆ ಹಾಕರಮ್ಮ ಯಾರ್ ಮಾಡ್ತಾರವಲ್ಲ ಅದು ಹಾ
ಇಗ ನಿಮ್ ಸಂತರದ ಆ ಗಡ್ಡನಲ್ ನೋಡಿದೆ ದನ್ ವ್ಯಾಪಾರ ಮಾಡ್ತಾನಲ್ಲ ಅವಾಗ ಅವಾಗ ಸುಮ್ಮ್ ಇದ ಮಾಡಸ್ತಾನ ನೋಡ
ಆ ತಕ್ಳು ಎಲ್ಲ ಗಡ್ಡ ಉಟ್ಕೊಂಡು ರೆಡಿ ಆರ್ತ ನಾವ ನೀ ನೋಡಿರ್ಲ್ಲ ನೋಡಿರ್ತಿ ಮ ಆತಿಲ್ಲ ಏನೋ ಒಂದ ಏನು ಓದವರ್ ಇವ್ನಿಗೆ ಹಾಕಿದ್ರು ಕಾಯಿ ಪಲ್ ಹಣ್ಮಂತ ಏನೋ ತ್ತ ಅ
ಬೆಂಗ್ಳೂರುಗೆ ಬಂದನೋ
ಹಾ ಹೋಗಣ ಈ ಸರ್ತಿ ಯಾರ ಹಾಕೊಂಡ್ರ ನ ಹಾಕೊಂಡ್ರ ಒಂದು ನಾವು ಮೊಲ್ದ ಕೆಳಗಿರೋದು ಹಣ ಲಿಂಗರಾಜ್ ಅಂತ ನ ನಮ್ ದೋಸ್ತ ನಮ್ ಕ್ಲಾಸ್ಮೇಟ್ ಪೂಜೆರ ಮನೆ ನಿಂಗು ಒ ನ ಹ ಅವನಿ ಅವ್ರಿಗೆ ಆ
ಹ್ಮ್ ಹ್ಮ್ ಮಾತಾಡ್ತ ನಾನು ಜೋಡಿ ನಿಂಗುಡಿ ಕಲ್ಲೂರ್
ಹೌದ್ ಯಾವ್ದೋ ಶೀಕ್ಕಾಂಗ್ ಮಾತಾಡ್ತಾರ್.
ಹ್ಮು
ಯಾವ್ದೋ ಬನ್ನಿ ಹೊಲಕ್ ಬಂದ್ ಬೋದ್ ಎಳ್ಯಾಕ್ ದೊಡ್ಡ ಒಂದ ತಾಸ್ ಮಾತಾಡ್ರ.
ಹ್ಮ್ ಏನ್ ಮಾತಾಡಿ ಅಂದ ಅವ ಏನ್ ಮಾಡ್ತಾನ್ ಕೆಲ್ಸ.
ನ ಅವ್ ಇವ ಮಾಡ್ತಾರ ಕಾಲೇಜ್ ಅಂತ ಯಾವ್ದ್ ಪೇಂಟ್ ಯುತುರ್ ಪೇಂಟ್. ಬೇಡ ಅತ್ ಹೊತನ ಅಂತ್. ತ ಹೊಲದಾಗ್ ಮಾಡ್ತಾನ ಅವ್. ಗ ಆಯ್ತ ಅಷ್ಟೇ ಮತ್ತೇನ್. ಕೇಳಾಕ್ ಹೋಗಿಲ್ಲ ಅವರ್ ಇನ್ನು
ಅದ ಏನ ಒಂದ ಇದು ಅಂಗಡಿ ಇಟ್ಟಿದ್ನಲ್ ಅವ್ ಬಸ್ ಸ್ಟ್ಯಾಂಡಿಗಿ.
ಹೂ
ಹ್ಮು ಬಲ್ಲಾಳ್.
ಯಾರ ಯಾರಿಗಿ ಇಟ್ಟಿದ್ರ ಬರ್ತಿದ್ದ ಅವ್.
ಗೊಲ್ಲಾಳ ಇಟ್ಟಿದ್ದ ನನಗ್ ಗೊಲ್ಲಾಳ ಅಂತ ಅದ ನೋಡ.
ಗೊಲ್ಲಾಳ ಇಟ್ಟಿದ್ದ. ನಾವ ಇವ್ ಹೋಗಿ ಕುರ್ತೀದ್ದಾ ಅಲ್ಲಿ.
ಸುಮ್ಮ್ ಹೋಗಿ ಕೂಡ್ತಿ
ಹ್ಮು ಹ್ಮು.
ಹ್ಮು ಹ್ಮು ಹ್ಮು ಕಟ್ಟಿದೆ ನೀರ್.
ಆ ಇಲ್ಲ. ಬಂದ ಹೋಗಿದ ಕರೆಂಟ್ ಇನ್ನೊಂದ್ ಸ್ವಲ್ಪ ಬಂದ್ರು ಮುಟ್ಟುತಾವ.
ಈ ಈ ಸದ್ ಮುಟ್ಟಿವಲ್ಲಾ.
ಹ್ಮು ಮುಟ್ಟಿನ.
ನೋಡಿದೆ ಎಷ್ಟು ಎಲ್ಲಿ ನಿಂತಾವಂತಂದ್.
ಬಂದ ಆಯ್ತು ಇನ್ನೊಂದ್ ಸ್ವಲ್ಪ ಆದ್ರ ಮುಟ್ಟತಾವ ಇನ್ನೊಂದ ಅರ್ಧ ತಾಸ್ ಕೊಟ್ಟ ಅಂದ್ರ ಸಾಲ ಮುಡ್ತಾವ್.